ಹಲೋ ರೀ ಹತ್ತ ಹಾರಿ
ಕರಮಿದ್ರನ್
ಆರಾಮ ಇದೀವ್ರ ನಿವ್ರಿ
ಏನ್ ನಡಿದ್ರಿ ಕೆಲ್ಸ ಹೊಲಮನೆ ಕೆಲ್ಸ ಏನ್ ನಡದ್ ಹಾಗೆಾವ್ದಾಗದ ಎಲ್ಲ
ಹಾಗ್ಯಾರೀಷ ಅದಕ್ಕವ ನಡಿದವ್ರೀ ಹಾಗೆ ಹಾ ಹಯ್ ಬಂದಿವ್ರೆ ನೀವ್ರ
ಹಾ ನಾ ಬಯ್ ಬಂದೀವ್ರಿ ಕಾಲೇಜ್ಗೆ ಹಯ್ ಬಂದು್ ಹೊಲ್ದ ಕಡೆಗ್ ಹೋಗಯ್ತವ್ರಿ
ಆ
ಒಂದ ಕಡೆಗ ಹೋಯ್ವಿ ಇವಲ ಮನೆ ಮಾರಿಕೆ ಮಂರ ಹೋಗಿದ್ರು ಹೊಲಕ್ಕ ಅಮ್ಮವರು ಕೆಲ್ಸ ಮಾಡ್ತ. ಲ್ಲಾರ ಇತರ ಮಕ್ಕಳ ಏನ ಆಗಲ್ಲ ಏನ್ ಮಾಡೋ ದುಡಿತ ದುಡಿ ಲ್ರಿ ಒಲಾ ಮಂದಿ ದುಡ್ರ ಬರ್ತದೀ.
ಓರೇ ಅದ ಬೇರೆ ಮಳೆ ಬರ ಹದ್ರಿ ಮ್ಯಾಕೋಗ್ಯದಲ್ರರಿ ಹ ಮಳೆನ ಬರುವಂದ್ರೆ ಏನು
ಇಬ್ಗೋಯಿದ್ರನ್ರ ಪ್ರವಾಸ ಪ್ರವಾಸ ಹೋಯದ್ರಿನ್ರೀ ಫ್ರೆಂಡ್ಸ್ ಎಲ್ಲಾರ
ಹಾ ರೀ ಹೋಯ್ತುರೀ
ನಸ್ ಎಲ್ಲ ಹೋಗಿದ್ರಿ
ಹಾ ರೇ ಹೋಗಿದ್ದಾರೆ
ಹಾರಿ ಹ್ಮ್ ರೀ
ನ ಆರಾಮ ಇದ್ರಣ
ಹಾ ನೀವ್ರ
ಎಲ್ಲ ಫ್ಯಾಮಿಲಿ ಅವ್ರು ಆರಾಮಾರ ಎಲ್ಲಾರ
ಆ ಆರ ಮಾಡ್ರ
ನನ್ ಆರಾಮವರ ಹಾ ನಾವನ್ ಆರಾಮೇ ಇದೇವ್ರ
ಆಯ್ತಾಯ್ತ್ ಹ್ರ ಏನ್ ಆಡತ್ ಗಳಿ ಗ ಹೊಓಡ್ತಿರಿ
ಹಾ ಸ್ಕೂಲ್ ಕಾಲೇಜ್ಗೆ ಹೋಯ್ ರೀ ಕಾಲೇಜ್ಗ ಹೋಗ್ ಅಂದ ಗಳಕ್ಯತವ್ರೀ ತರ ಜತಿ ಗಳೆ ಕೊವ ಗಳೆ ಳಕ್ಕನ್ ಭ ದವ ರೆ ಗದ್ದೆ ಹಚ್ಕ್ ಬಂದವ್ರೀ ಗದ್ದಜ ಹಚ್ಬಬೇಕಕ್ ನಾಟ ಹಚ್ಮಕ್ ಲೇಬರ್ ಬಂದಲಾರ ಯಾರಗ ಆರಾಮ ಇಲ್ಲ ಅಂದ್ರಲ್ರರಿ ನಿಮ ನಿಮ್ಮ ಅಣ್ಣೋರಿಗೆ ಯಾರಿಗೆ ಅಪಾಯಿಂಟ್ ಎಕ್ಸ್ದ ಅಂದ್ರ
ಹ್ಮ ಆ ರೀ ಹಯ್ ಬಂದವ್ರೀ ತೋರ್ಷ ಮನ್ ನಾಳಿಗ್ ಬಾ ಅಂತ ಅಂದೀ
ಮದ್ರೀ ಏನಾಗ್ಯಾರ
ಏನಾಗಿಲ್ರ ನೀ ಸ್ವಲ್ಪ ಜ್ವರ ಬಂದ ಅಂತಂದ್ರ ಕರ್ಕೊಂಡ್ ಹೋಯದ್ರಿ ಹ
ಹ್ಮ
ಆ್ರ ನಾಳಿಗ್ ಬಾ ಚೆಕ್ ಮಾಡಮ್ಮ ಅಂತಂದ್ರ ಆಯ್ತ..
ಹ್ಮ ಸ್ಕ್ಯಾನಿಂಗ್ ಮಾಡಾರ್ರೀ..
ನಾಳಿಗ್ ಮಾಡತ್ ನಂದ್ರ ಇನ್ನ ಮಾಡಿಲ್ಲಾ
ಚಲೋ ಮಾಡಸ್ರಿ ಚಲೋ ತೋರ್ಸ್ರಿ ಚಲೋದಗನಿಗೆ..
ಹಾ ರ
ಹ್ಮ್ ದೌಖಾನ್ ಚಲೋ ತೋರ್ಸ್ಬೇಕೇ್ರಿ ದೌಖನ್ ತೋರ್ಸಿದ್ರೆ ಆರಾಮ ಆಗತ್ರಿೀ ಈಗ ಎಲ್ಲಿನ್ ಗೌರ್ಮೆಂಟ್ ತೋರ್ಸಿದ್ರ ಆರಾಮ್ ಆಗಲ್ರಿೀ ಅದ ಅಪೆಂಡೆಕ್ಸ್ ಅಂತಂದ್ರೆ ಪ್ರೈವೇಟ್ ಎಲ್ಲಿನ ಚಲೋ ಚಲೋ ದಖಾನಿ ತೋರಿಸಿ ಆರಾಮ್ ಮಾಡಿಕಾರೆ
ಆಾ ರ ಆರಮ್ಮಳತ ಸೋಂಬರಿಿಕಂಬರಿಗ ಹಾ ರೀ ರಾಗಿದ್ದೀರಿ
ಹ ಅದೇ ರೀ ಚಲೋ ಚೆನ್ನಾಗಿತವರ್ಸ್ರೀ ಆರಾಮ್ರ್ಬೇಕು ನಾವವು ಅವರಾಮಿದ್ರೆ ಎಲ್ಲತವೆ
ನಾವ್ ಆರಾಮ ಆದ್ರ ಮುಂದಿಂದಾರ ನಮ ಬರ್ತಲ್ ಹಾರಿ ಹೋಯತ್ ವರ್ಷ ಬಂದವ್ರೀ ನಾಳಿಗ್ ಬಾ ಅಂತಂಗರಿ
ಹ್ಮ್ ಆ ಡಾಕ್ಟರ್ ಬಲ್ತವರ್ ಸರ್
ಅದ ಯಾರ್ದೋ ಡಾಕ್ರ ಅಂಬ್ರ
ಕೊಡ್ಸ್ರ ಆ
ಕಿರ್ಗೋಯ್ದ್ರು
ಹೌದ್ರೀ..
ಆ
ಯರಾರೂ ಇದಾರೆ ಪಪ್ಪರು ಅಮ್ಮರು ಎಲ್ಲಾರೂ ಇದ್ದಾರೆ ಅಮ್ಮ ಅಪ್ಪ ಯಾವರು ಎಲ್ಲಾರೂ ಇದ್ರನ್ರಿ
ಹಾ ಎಲ್ಲಾರೂ ಇದ್ದ್ರೀ ಅದ ಅಟ್ಟದಾಗ ಇದ್ದ್ರ ಕರ್ಕನ್
ಅದ್ರ
ಆ
ಇಲ್ಲೇನ್ರಿ ಮನೇಲಿ ನೇನ್ ಹೊರಗನ್ರಿ
ಮನಲ್ಲ ಅನ್ರರಿ ಮನ ಮ ಮಕ್ಕನ್ನ್ರಿ
ಅದ ನ
ಹಾ
ಟ್ಯಾಬ್ಲೆಟ್ ಅವ ಚಲೋಸರ್ ಆರಾಮ ಆಗ್ತಾ.
ಹಾ ರೇತ್ರಸ್ತು ರೀ.
ಹ್ಮ. ಆರಾಮ ಆಗಲ್ರಿಗೆಲ್ಲ ಸರಿಾಗಿಿಲ್ಲ ಕಾಲ ಒಳ್ಳೆ. ಕಾಲ ಚಲೋ ತೊಕೊಂಡ ತೋರ್ಸನ್ರ ಮಾಡ್ಕಬಕ್ದುಡ್ಡ ಮನ್ಷ್ಯರು ನಮ್ಮ ರೈತರು ಮಕ್ಕಳು ಚೆನ್ನಾಗಿ ದುಡಿಬೇಕು ದುಡ ಮಾಡ್ಕೇಬೇಕ್ರ ಈಗ.
ಹಾ ರೇ.
ಇತಾನ ಏನಿಲ್ಲ ಎಲ್ಲ ಮಳೆ ಇಲ್ಲ ಬೆೇಳೆ ದ್ದ. ಬೆಳೆನ ಬಾಡಕತವ ಮಳೆ ಗಾಳಿ ಗಟ್ಟ. ಸರ ತುಷ.
ತೋರ್ಸ ಅಂತವ್ರೀ ತೋರ್ಸಕತಿವ ಅವನ್ ಬಿಡಲವ್ರ. ಬಟ್ರ ಏನನ ಆಯ್ತ ಅಂದ್ರೆ ಎಲ್ಲಾ ತೋರ್ಸ್ಕತರಿ ಅವನ.
ಹ ಬರ್ಸರ ಚಲ ದಕನ್ ದೊಡ್ಡ ದೊಕನ್ ಗು ರ. ಸೋರ್ ಸರ್ರೀ ಹೋದಾಗ ಹುಡುಗ್ರ ಎಾ. ಬ್ರ ಚೆನ್ನಾಗಿ ಓದ್ತಿದ್ದ ನೋಡ ನೀವು ಅಮ್ಮದೊಮ್ಮಿಗೆ ಆಯ್ತಲ್ಲ.
ಹಾ ರೀ ಒಮ್ಮ ಗಮ್ಮನ್ಗ ಆಯ್ತ್ರ ಕರ್ಕೊಂಡ ಹೋಗಿದರಿ.
ಲ್ಲಿ ಬೆಂಗ್ಳೂರಗ ಇರ್ತಾರ ಏಲ್ರರಿ.
ಹಾ ಬೆಂಗ್ಳೂರ್ಲಸಿಂದ ಊರ್ ಕರ್ಕೊಂಬಂದಿವ್ರ ಯದಕಿರಿ. ಅಲ್ತ್ತು ವರ್ಷ ಅ ಇ ಬಂದ ಮತ್ತ.
ಮೇನ ಅಂತಾರೀ ಬೆಂಳೂರಾಗ.
ಬೆಂಗ್ಳೂರಾಗ ಏನಿಲ್ಲಾ ನಾರ್ಮಲ್ ಆಗಂತಂದ್ರ್ರೀ.
ಅಂದ್ರೆ.
ಹ ಊರ್ಗ ಹೋಗಂತ ಮಟಿಗೆ ಬಂದ್ರ ಒಮ್ಮಗಮ್ಮಗ ಇದ್ರೆ.
ಮನೇಲ ತೋರ್ಷಾಬೇಕ್ರಿ. ಚೆನ್ನಾಗಿ ತೋರ್ಸ್ಯಂದ್ರ ಒಳ್ಳೆದಾದ ನಾಳೆ ಹೆಚ್ಚ ಕಡಿಮೆ ಐತೆ ಅಂದ್ರ ಜೀವ್ಕ ಆಪತ್ರಿ ಆಪ ಡೆಸ್ಕ್ಪಾ ಡೇಂಜರ್ ಅದು.
ಹಾ ರೀ.
ಹ ಅಲ್ಲಿ. ಗುಲ್ಬದು ಶಾಪೂರ್ ಬಾರಿ ಹೇಳಿದ್ರ ನೋಡ ದೌಖಾನಿ. ಅಲ್ ತೀರ್ಷಬೇಕ್ ಅಪೆಂಡೆಕ್ಸ್ಗಿ ಹ್ಮ್. ಇಲ್ಲಂದ್ರ ಅಲ್ಲಿ ಯಾದಗಿರ್ಯಾಗ್ ಚಲೋದ. ಯಾದಗಿರ್ಯ ಚಲೋ ಆದ್ರಿ ಯಾದಗಿರ್ಯಾಗ್ ಇಲ್ಲಿ ಇದರ ಬಲ್ಲಿ ನಾಯ್ಕೋಡ್ ಬಲ್ಲಿ ಚಲೋ ಆದ್ರಿ.
ಹಾ ರಿ.
ಹ್ಮ್ ನಾಯ್ಕೋಡ್ ಚಲೋ ಆದ್ರಿ ಚೆನ್ನಾಗಿ ಆದ್ ನಾಯ್ಕೋಡ್. ನಾಯ್ಕೋಡಿ ಚೆಕಿಂಗ್ ಬಾರಿ ಹೇಳ್ತರಿ ಅದ ಅಲ್ಲೇ ತೋರ್ಸಬ
ಆಯ್ತ್ರಿ ಅಲ್ಲಿಗನ ಹೋಗ್
ಆರಾಮ ಬರ್ರಿ ಚಲೋ ಆದ ದವಖಾನಿ ಸ್ಪೆಷಲಿಸ್ಟ್ ಹೆಚ್ಚ ನೋಡ್ತಾರಿ.
ಹಾ ರಿ ಅಲ್ಲ ಯಾವುದ್ರ
ಹ್ಮ ಚಲೋ ಆದ್ರಿ.
ನಾ ನಾಳಿಗ್ ಸ್ವಲ್ಪ ಬರ್ರಿ ಅಲ್. ಹ ಕರ್ಕೊಂಡ್ ಹೋಯಿತೆವ್ರಿ ಸ್ವಲ್ಪ್ ತೋರ್ಷಾಬಂದ್ರ ಐತ್ರಿ.
ಹ್ಮ ಆಯಿತೋರಿ ಸ್ವಲ್ಪ ಹೊತ್ತಾಗಿ ಫೋನ್ ಮಾಡ್ರಿ ನೋಡಂ. ಹ್ಮ ಹೊಯ್ ಬರ್ತೀನ್ರಿ ನಾಕೈತಿ ಕಾಲೇಜ್ ಹೋಗಿಬನ್ನಿ ಅಂದ್ರ. ಬರ್ತೀನಿ. ಮಧ್ಯಾನ ಹಂಗೆ ಕಾಲೇಜ್ ಹೋದ್ನ ಅಂದ್ರ ಫೋನ್ ಹಚ್ರಿ ಯಾದ್ಗಿರಿ ಬರಣ ಅ ಕಡೆ ದೌಖಾನಿ ಬರ ಅಂದರಿ ಬೊ ಹೊಕ್ಯಾಂತ್ ತೋರ್ಷಾಂಬಂದ್ರ ಆಯ್ತ.
ಆಯ್ತ್ರಾ.
ಏನ ಆಪರೇಷನ್ ಅಂದಾರ ಏನ್ರಿ.
ಹಾ ರೀ ಅಂದಾರೀ.
ಹ್ಮ್ ಹ್ಮ್ ಫೋನ್ ಹಚ್ರಿ ಮನಿಗ್ ಹೋಗಣ ಮಾತಾಡತಿನ್ರಿ ಹೊ ಅವ್ನ ಜೋತಿಗಿ.
ಆಯ್ತ್ರಿ ಹಂಗಾದ್ರ ಹಚ್ಚತ್ಗ್ ರಿ.
ಹಾ ರಿ ಚೆನ್ನಾಗಿ ತೋರ್ಸಬೇಕು ರೀ ಇಲ್ಲ ಅಂದ್ರ ಈಗ ಕಾಲ ಸರ್ಯಾಗಿಲ್ಲ. ನಾಳೆ ಹೆಚ್ಚ ಕಡಿಮೆ ಐತ ಅಂದ್ರ ಎಲ್ಲಾ ಪ್ರಾಬ್ಲಮ್ಮ.
ಹಾ ರಿ.
ಚೆನ್ನಾಗಿ ತೋರಿಸಬೇಕು ದವಖನಿ.
ಹಾ ರಿ
ಹ್ಮ್ ಚೆನ್ನಾಗಿ ತೋರ್ಸ್ಹ್ಯಾಂದ್ರೆ ಆರಾಮ ಆಗತ್ತ ಇಲ್ಲಂದ್ರ ಆರಾಮ ಆಗಲ್ಲ.
ಹಾ ರ್ಯ.
ಹ್ಮ್ ಕರೆಕ್ಟಾಗಿ ತೋರ್ರಿಸಬೇಕು ಆರಾಮ್ ಊಟ ಮಾಡ್ಬೇಕು. ಚೆನ್ನಾಗಿ ದಗದ ಮಾಡ್ಬೇಕು ಮನುಷ್ಯ ತಕ್ ತಕ್ ಮಾಡ್ಬಾರ್ದು. ಚೆನ್ನಾಗಿ ಒಳ್ಳೆ ಇದು ಮಾಡಿದ ಎಲ್ಲಟ ಆಗತ್ತೆ ಚೊಲೋ ಓದ್ಬೇಕ್ ಚೆನ್ನಾಗಿ.
ನಾವು ಬೆಂಗಳೂರಾಗ ಇರೋರ ರೀ ನಾವ್ನು.
ಅಲ್ಯಾಕ್ ಬೆಂಗಳೂರಾಗ ಇರ್ತಲ್ರಿ ಅಲ್ಲಿ. ಕಾಲೇಜ್ ಚೆನ್ನಾಗಿರುತ್ತೆ ಬಾರ್ ಇರ್ತವ ಕಾಲೇಜ್ ಬೆಂಗಳೂರಲ್ಲಿ.
ಬರೆ ಅದು ತೀರ್ಗ್ಯಡದೆ ಮಾಡ್ತವ್ರಿ ಅಲ್ಲಿ ಏನ.
ಓದ್ಬೇಕ್ರೀ ಓದ್ದ್ರ ಒಳ್ಳೆ ಹಡಗ್ರ ಓದ್ಬೇಕ. ಚೆನ್ನಾಗಿ ಓದ್ರೆ ಏನಾದ್ರ ಆಗತ್ತೆ ಇಲ್ಲಾಂದ್ರೆ ಎಲ್ಲೆಂದ ಆಗತ್ತೆ ಆಗಲ್ಲ
ಹಾ
ಓದ್ಬೇಕು ಓದ್ರೆ ಏನಾದ್ ಆಗುತ್ತೆ ಓದ್ಲಾರ ಆಗಂದ್ರೆ ಹೆಂಗಗುತ್ತ ಹೇಳ ದೋಸ್ತತಲ್ಲಿ ಪ್ರವಾಸ ಅದು ಹೊಗೆ ಬಂದ್ರ ಎಲ್ಲಾ ಮಾಡ್ರಿ ಒ ಮೊದೊಮ್ಮಲಿ ಈಗ ಅಪೆಂಡಿಕ್ಸ್ ಅಂತ ಹೇಳರೇನು
ಹ್ಮ್ ರಿ
ನಳ ನ ಕಾಲೇಜ ಬರ್ತೇನ್ರಿ ಬಂಗ ಅಂದ್ರೆ ಅಕ್ಕಡೆ
ಫೋನ್ ಹಚ್ಚುತೀನಿ ಹಚ್ನಾ ಸ್ವಲ್ಪ ಬರೆ
ಅದ ರೀ ಹೋಗಿ ಬಂದ್ರಯತ್ರಿ ನಾಳಗ್ ನೋಡಮ ಕಾಲೇಜ್ಗು ನಾನು ಆ ಕಡೆ ಬರ್ತೇನಿ
ಅಲ್ಲಸಿಂದ ಇಲ್ಲಸಿಂದ ಅಷ್ಟ್ ಗಂಟೆಗೆ ಬರಲ್ರಿ ಅಲ್ಲಿಗೆ
ಏನು ನಾನು ರಿ
ಹಾ ರಿ ನಾನ್ ರೀ
ನೀವ್ರೇ ನಾನು ಬೆಳಿಗ್ಗೆ ಹೋಗೆ ಹೋಗತನ್ರಿ ಎಂಟು ಗಂಟೆಗೆೆಲ್ಲಾ ಕಾಲೇಜ್ಗೆ ಹೋಗ್ತೀನಿ
ಹಾ ರೀ
ಕಾಲಜ ಕ್ಲಸ್ ಮುಗಿಸಿಕೊಂಡು ಹ ಹನ್ನೆರಡು ಒಂದು್ ಗಂಟೆಗೆ ಬಿಡ್ತದ್ರ ರಿ ಹನ್ನೆರಡವರೆ ಒಂದಕ್ ಬಿಡ್ತದ್ರೀ ಕಾಲೇಜ್
ಹಾ ರೀ
ಬಿುಡಿತಂದ್ರೆ ನೀ ಊರ್ಲಿಿಂದ ಫೋನ್ ಮಾಡಿದ್ರ ಅಂದ್ರ
ಹಾ ರೀ
ಫೋನ್ ಮಾಡ್ರಿ ನಾನು ಬರ್ತೇನೆ ಹಾ ಬಂದಿವ ಅಂತೇಳಿ ಫೋನ್ ಮಾಡಿದ್ರೆ ಅಂದ್ರ ನಾನು ಸೀದಾ ಡೈರೆಕ್ಟ್ ಹಾಸ್ಪಿಟ್ಲ್ಗೆ ಬರ್ತ ಅಲ್ಲಿ ಹಾಸ್ಪಿಟ್ಲ್ಯ ಅಂದ್ರೆ ಸೀದಾ ಅಲೆಗೆ ಬರ್ತ ತೇನ್ ರಿ
ಆಯ್ತ್ರಿ ಹಂಗ ಆದ್ರೆ
ಹ್ಮ ಅಲೆ ಬನ್ನಿ ಅಂದ್ರ ಹೋಗ್ ಬಂದ್ರೆ ಆಯ್ತ
ಆಯ್ತು ರಿ ಹಂಗೆ ಆದ್ರೆ
ಆರಾಮಿದ್ರಿ ಅಲ್ರಿೀ ಈಗೇಏನ್ ಆರಾಮರದೀ ಇ್ರ ನಿ ಇಲ್ರ
ಸಲ್ಪ ಆರಾಮ್ ಆದ್ರೆ ಹಂಗೆ
ಹಾ ರಿ
ಆರಾಮಾದ್ರೆ
ಮಾಯದಲ್ರರಿ ಹುಷಾರಏನಲ್ ಮನುಷಿ
ಹುಷಾರನ್ ರಿ ಸ್ವಲ್ಪ ಹುಷಾರಣ ಹಂಗೆ
ಆಯ್ತು ಆಯ್ತು
ಹಾ ರಿ
ಹ್ಮ್ ಹ್ಮ್
ಹಾ ರಿ
ಬುಡರಿ ಚೆನ್ನ ಚೆನ್ನ ಒಳ್ಳೆ ಆರೋಗ್ಯ ಆರೋಗ್ಯ ಸಡ ಕವರ್ ಕೊೂಡದು ಒಳ್ಳೆ ಓದ್ರಿ ಚೆನ್ನಾಗಿ ಓದ್ರಿ ಓದಬೇಕು ಕಾಲೇಜ್ ಅದು ಒಳ್ಳೆ ಹೆಸರು ತರಬೇಕು ತಂದೆ ತಾಯಿ ಒಳ್ಳೆ ಅಲ್ಲ ಅಂದ್ರೆ ಬೆಲಾದ್ರ ಮುಂದೆ ಎ ಓದ್ಲಿಕ್ಕ ಅಂದ್ರೆ ಯಾರು ಕೇಳಿರೆ ಎಲ್ಲಾ ಚೆನ್ನಾಗಿ ಓದಿಕ ಅಂತ ಇರ ಕಾಲೇಜ್ಗೆ ಹೋಗಾದರೆ ಹುಷರಲ್ಲ ಅತ್ಲ್ರರಿ ಚೆನ್ನಾಗಿ ತೋರ್ಸ್ಯಾರ ತೋರ್ಸಿಂದಗೆ ಅಂದ ಆದಷ್ಟ ಕಾಲೇಜಗೇ ಹೋಗರಿ ರಜಾಕ್ಬಡ್ರ ರಜಾ ಇದು ಹಾಗುತ ದೌಕಾನೆ ಮತ್ತ ಒಂದ್ ಲೆಟರ್ ಬರ್ದ್ರ ಐತ್ರಿ ನಮ್ಮ ಅಣ್ಣರ್ ಆರಾಮಿಲ್ಲ ಅಂತ ಹೇಳಿ
ಹಾ ರೀ ಆಯ್ತ್ ಹಂಗ
ಹ್ಮ್ ಆಯ್ತು ಅಳೆ ನನ್ ಬರ್ತೇನ್ ರೀ ಅದೇ ಕಾಲೇಜ ಮುಗಿಸಿಕೊಂಡು ಅದೇ ಬರಗಂಯತ ಅಂದ್ರ ಕಾಲೇಜ್ ಮುಗಸಕೊಂಡು ಬರತಿನರೀ